ಾಗ ನೀ್ ಆಂಧ್ರ ಪ್ರದೇಶ ರಾವೇಂದ್ರಿದಿ ಯಾವ ರೀತಿ ವೀಕೆಂಡ್ ರಸ್ ಇತ್ತು ವೀಕೆಂಡಲ್ಲಿ ಸ
ಈ ಕ ಸ ಸೋಮವಾರಷ್ಟಿದೆಸ
ಹಾ ಸರ್ ಸುಮಾರು ್ಮ ಮುಂಜಾನೆ ಎಷ್ಟು ಗಂಟೆ ನೀವು ಫ್ರೆಶ್ ಆಫ್ ಆಗೋದ ಕ ಕಲ್ಲ
ಸರ್ ಸರ್ ಎಂಟುವರೆಗೆ ನಿಂತ್ಕೊಂಡ್ವಿ ಅನ್ನೆಎರಡವರೆಗೆಲ್ಲ ದರ್ಶನ ಹನ್ನೆರಡವರೆಗೆಚೆ ಬಂದ್ರಿ ತಿಂಡಿ ಮನೇದ ಊಟ ಮಾಡಿಲ್ಲ ಮನೆ ಹೇಳಿ ಸರ್ ನೀವು ಮುಂದುವಸ ಅಕ್ಕಪಕ್ಕ ಇದು ಪ್ರೇಕ್ಷಣೀಯ ಸ್ ಹಷ ಹೋಗಿದ್ದ ಪಂಚಮುಖಿ ಆಂಜನೇಯ ಟೆಂಪಲ್ ನಮ್ಮಲ್ಲಿ ಶಿಸ್ತಾಗ ಮಾತಾಡ್ ಕಳ ಸ್ವಾಮಿ
ಹಾ ಸರಿ
ನಮಂದ ಮಾತ್ರ ಗಜ್ಜಿ ಬುಜಿ ಮಾವ ಮಾಡಡ್ತಾರ ಇಷ್ಟ ಮಾತಾಡ್ತಾರ ಹೇಳಿ ಆಯ್ತು
ಹೋಗಾರ ಸರ್ ಈಗ ರಾಘವ ರಾಘವೇಂದ್ರ ಸ್ವಾಮಿ ಅವನ್ ಸರ್ ಅದಲ್ಲ ರಾಘವೇಂದ್ರ ಸ್ವಾಮಿ ಪ್ರ ಸರ್ ಪಟ್ನ ಶರ್ರು
ಅದೇ ಸರ್ ಹೆಲಾದಣ ಹೌದು ಹೌದು ನೀವು ನೋಡಿದೀರಿ ಅನ್ಸುತ್ತೆ ಹ ಹೇಳಿ ಹೇಳಿ ಮುಂದುವರ್ಸ ಸ
ಹ ಸರ್ ಅಲ್ಲಿ ತಿರ್ಗಾ ಮತ್ತೆ ಎರಡು ಬಾರಿ ದರ್ಶನ ಮಾಡಿದ್ರ ಇಲ್ಲ ಒಂದೇ ಬಾರಿ ದರ್ ಮಾಡ.
ಸರಿ ಹಏಳ್ನಟರಿ ಇಪ್ಪು ಮಾಡುದು ಸರಿನಾ
ಹಾ
ಜನ ಯಾರೇನಿಲ್ಲ ಅದಕ್ಕೆ ಎರಡ್ ಸಾರಿ ಮಾಡ್ದ
ಹ ಸರ್ ಈಗ ಮಾರ್ನಿಂಗ್ ಒಟ ಅನ್ನ ಸಾರು ಮತ್ತೆ ಇನ್ನೇನು ಸ್ಪೆಷಲ್ ಹಟೆಲ್
ಉಜ ಸರ ಪೈಸ ಹ
ಹ ಮತ್ತೆರ ನಿಮ ಮಾಡಿದ್ದಟ್ಲ್ ಎ್ರ ಸ್ಟೇ ಆಫ್ ಎಲ್ಲ
ಪಷಾರ ಆಗ್ಲಿ ಚೌ ಚಛತ್ರ ಇತ್ತು ಸರ್ ಒಂದ ಯಾವ್ದ ಒಂದು್ ಚಛತ್ರ ಆಗಿತ್ತು
ಹ ಅದೇ ವಿಷಾಂತಯ ಚಾರ್
ಹಾ ನಿಮ್ಗೆ ಗೊತ್ತಲ್ಲ ಸರ್ ಅದ್ರ
ನಾನ್ ಲಾಸ್ಟ್ ಟೈಮ್ ಹೋಗಿದ್ದೆ ಅದಕ್ಕೆ ನಾನ್ ನೆನಪಾಯ್ತು ಸರ್ ಹೇಳುದು
ಹ್ಮ್
ಹಾ ಸರ್
ಏನ್ ಸರ್ ಹಂತ ಹಲೋ
ಹಾ ಸರ್
ನ್ನೇನ್ ಹೇಳಿ
ಹ ಸರ್ ಆಮೇಲೆ ಮತ್ತೆ ಮಾರ್ನಿಂಗ್ ಎಷ್ಟ್ ಗಂಟೆಗೆ ಹೊಓಡದ್ರಿ ಸರ್
ನಿಂಗ ಒ ಅಲ್ಲಿ ಬುಟ್ಟಗ ಸರ ನಾವು ಮೂರು ಅ
ಹ ಸರ್
ಹಾ ಒಳ್ಳೆ ಮಳೆ
ಆ
ುಲ್ಲು ಮಳೆ ಸಾರ ಯಾರು್ರೆ ಟ್ರೈನ್ ದು ಆಟದಾರ್ ಪರಿಚೆ ಆದ್ರು ಹಾ ಅವರು ಕರ್ಕ ಬಂದ ಬಿಟ್ಕ ಕೊಟ್ರಿ ಸರ್
ಹಾ ಸ ಎಷ್ಟು ಸರ್ ಒಂದ್ ಸೀಟ್ಗೆ ಅಲ್ಲಿ
ಸರ್
ಅಮೌಂಟ್ ಎಷ್ಟು ತಗೊಂಡರು ಸರ್
ರೆಡು ಐ ರೂಪಾಯ ಶಪ
ಹರ್ಗ ಅಲ್ಲಿಂದ ರೈಲ್ವೆ ಸ್ಟೇಷನ್ ಬಂದು ರೈಲ್ ರೈಲು ಹೊರ್ಡದು ಎಕ್ಸ್ಟ್ರಂಡ ಆ ಸರ್
ಹ್ಮ್ ಮೂರು ಮುಕ್ಕಾಲು ಯ್ು ಸರ್ ಅರ್ಧ ಗಂಟೆ ಡಿಲ ಆಐ್ತ ಸರ್ ನಾಲ್ಕು ಗಂಟೆ ಆಯ್ತು ಹ್ಮ್
ಇಲ್ಲಿ ಮತ್ತೆ ನೀವು ಅಲ್ಲಿ ಮಧ್ಯ ಮಾರ್ಗ ಏನುೋ ಊಟ ಆಗಿಟ್ಟ ನ ಅಷ್ಟ ಏನುೋ ಮಾಡಣ್ಣವಸರ್
ಈ ಏನ ಇಲ್ಲಸ
ಹಾ ಮತ್ತೆ ಹಸುವಿನಿಂದ ಹಂಗೆ ಬಂದು್ ಬಂದಿದ್ರ
ಹೌದು ಹಸುವಿನಿಂದ ಬದ ಶಕ
ಹಾವಾಗ ಇವಾಗ ನೀವು ಸರ ಮತ್ತೆ ಹಾಗ ಇಲ್ಲಿಂದ ಬಂದು ಇವಾಗ ಏನು ಹ ಬೆಂಗಗಳೂರಲ್ಲಿ ಏನು ಚಂಡಿ ಪುಟ ಮಾಡಿವಸ ನೀವು
ಹು ನಿಗೆ ಪ್ರಸರ್ ಹ ಅದೇ ಪೂರಿ ಮಾಡ್ತಾರ ಗೊತ್ತಾ ನಿಮ್ಗೆ ಗೋಸೆ ಇತ
ದೋಸೆ ಇಟ್ಟ ಯಾರ ಪೂರಿ ಮಾಡದು
ಪೂರ ಎಲ್ಲ ಸರ್ ಮಾಡದು
ಹಾ ನೀವೇನ್ ದೋಸೆ ಇಟ್ಲ್ಲ ಸರ್
ನಾವ್ ಹೇಳ್ದು ನೀವು್ ಸ್ವಲ್ಪ ಕಿವಿ ಹಾಕೊಂಡಿಲ್ಲ ಅನ್ಸುತ್ತೆ ಹ್ಮ್
ಯಾಕಂದ್ರೆ ನಾನು ಕ್ಯಾಂಟನ್ ಹೋಗಿದ್ದೀನಿ ಸ ನಮ್ಗೂ ಯಾವ ಯಾವ ತರ ಫುಡ್ ಸರ್ವಿಸ್ ಕೊಡ್ಬೇಕು ಅಂತ ನಮಗ ಗೊತ್ತಿದೆ ಸರ್
ಹ್ಮ ಹ್ಮ ಪಕ್ಕದಲ್ಲಿ ಯದೋ ಟ್ರೈನ್ ಚೆನ್ನಾಗಿರೋ ಮುಂಚೆ ಹೋಗಿದ್ ಬಟ್ಟು ಸಷನ್
ಗರಾ ಹೌ
ಬಚೆರ ಸರ್
ಹ
ಹಲೋ
ಆ
ನೀನ್ ಸರ್ ಸಮಾಚಾರ ಹೇಳಿ
ಸರ್ ಟ್ರೈನು ನಿಮ್ಗೆ ಸೀಟ್ ಎಲ್ಲಾ ಸಿಕ್ತಾ ಸ್ಲೀಪರ್ ಹೋ ಹೋಗು ಈಗ ಮೈಸೂರಿಗ್ ಹೊರ್ಡ್ಬೇಕಾದ್ರೆ ಸ್ಲೀಪರ್ ಕೋಚ್ ಇದ್ ಮಾಡಿದೀರಾ ಇಲ್ಲಾಂದ್ರೆ ಜನರಲ್ಲಾ ಇಲ್ಲಾಂದ್ರೆ ಎ ಸಿ ನಾ ಸರ್
ಮೈಸೂರ್ಗೆ ಸಾರ್ ಮೈಸೂರಿಗೆ ಬೆಂಗ್ಳೂರಿಂದ್ ಮೈಸೂರ್ಗ ಜನರಲ್ಲು ಸರ್ ಬುಕಿಂಗ್ ಇಲ್ಲ ಇಲ್ಲೇ ಟಿಕೆಟ್ ಚಕ್ ಆಗ್ತಿರಲ್ಲ
ಎಷ್ಟ್ ವರ್ಷ
ಏಯ್ಟಿ ಫೈ ಏಯ್ಟಿ ಫೈ ಸರ್ ಎಂಬತ್ತೈದು ಹ್ಮ್
ಎಕ್ಸ್ಪ್ರೆಸ್ಸಾ
ಒಡೆಯರ ಎಕ್ಸ್ಪ್ರೆಸಂತೆ ಸರ್ವೀಸ್. ಇ
ಸರ್ ಎಷ್ಟ್ ಗಂಟೆಗ್ ಹೋಗ್ತಾನೆ ಮೈಸೂರ್ಗೆ.
ಮೈಸೂರ್ಗ ಐದು ನಾಕೂವರೆ ಗೊಯ್ತಿರಿ.
ಏಟೋತ್ ಜರ್ನಿ ಹಾಗಾರೆ.
ನಿಮ್ ಒಂದೂ ಐವತ್ತು ಅಂದ್ರೆ, ಎರಡು ಗಂಟೆ ಬಿಟ್ರೆ ಮೂರು ನಾಲಕ್ಕು ಐದು, ಐದೂವರೆ ಮೂರೂವರೆ ಮೂರು ಮುಕ್ ಮುಕ್ಕಾಲ್ ಗಂಟೆ ಟೈಮ್ ಬೇಕು ಸರ್.
ಸಾ ಬಸ್ಸಲ್ಲಿ ಹೋಗ್ಬೇಕು ಅಂತಂದ್ರೆ ಎಷ್ಟ್ ಹವರ್ ಆಗುತ್ತೆ.
ಬಸ್ಸಲ್ ಅವರ ಹೋಗಿದ್ರೆ ಸರ್ ತ್ರೀ ಅವರ್ಸ್ ಎಲ್ಲಿ ಸರ ಅಶ್ವಮೇದ ಹತ್ತುದ್ರೆ
ಹಾ ಸರ್ ಸರ್ ಆದ್ರೆ ನಮ್ಗೆ ಟಿಕೆಟ್ ದರ ಟಿಕೆಟ್ ದರ ಜಾಸ್ತಿ ಅಲ್ವಾ ಸ ಜಾಸ್ತಿ ಹಾ
ಅಷ್ಟೇ ಸ ಒನ್ ಏಯ್ಟಿ ಅನ್ಸುತ್ತೆ ಸರ್.
ಹಾ ಹಾ ಒನ್ ಏಟ್ ಟಿ ಒನ್ ನೈಂಟಿನೆನೋ ಇರ್ಬೇಕು.
ಈಗ ಸರ್ ನೀವು ಟ್ರೈನಿಗೆ ಎಷ್ಟು ಆಯ್ತು? ಏ ಟಿಫಿನು ಸಾ ಹಾ ಅಲ್ಲಿಂದ ಮತ್ತೆ ನಡಿಬೇಕು ಸರ್ ಆರ ಲ್ ಆರಾಮ್ಸಿಗೆ ಮೈಸೂರಿಂದ
ನಡ್ಕೋವ ನಡ್ಕೊಂದ್ರೆ ನಿಮ್ಗೆ ದೈಹಿಕ ಸಾಮರ್ಥ್ಯ ಇನ್ನು ಹೆಚ್ಚುತ್ತದೆ.
ಬೇಗ ಸಾಮರ್ಥ್ಯ ಅದು ಬೆಳಿಗ್ಗೆ ನಡುದ್ರೆ ಸರ್ ಈಗ ಎಲ್ಲಾ ಸುಸ್ತಾಗ್ ಬಿಡ್ತೀವಿ.
ಸ್ತಿದ್ದರಾ ಹಾ ಹೇಳಿ ಹೇಳಿ ಹ
ಹ್ಮ ಎಲ್ಲ ಟ್ರಾವೆಲ್ ಮಾಡ್ ಬಂದು
ಹ ಹೌದಾ ಹಾ ಮತ್ತೆ ಅಲ್ಲಿಂದ ಕೆಸ ಸರ ನಿಮ್ಮ ಗ್ರಾಮಕ್ಕೆ, ನಿಮ್ಮ್ ಗ್ರಾಮಕ್ಕೆ ಮೈಸೂರಿಂದ ಎಷ್ಟು ಾಗಕ್ಕೆ
ಯಮಂಗ್ರ ಅಮಕ್ಕೆ ಎಪ್ಪತ್ತು ರೂಪಾಯಿ ಚಾರ್ಜ್ ಆಗತ್ತೆ ಸರ್
ಎಪ್ಪತ್ತಾರನು ಏನ್ೀ ಆ ಹ ನೂರ ಅರವತ್ತು ಮುಗರು ಆಯ್ತು ಸರ್ ಹ ಹ ನೀವು ಅಷ್ಟಮ್ಯದಲ್ಲಿ ಹೋದ್ರೆ ಬೆಂಗಗಳೂರಿಂದ ಕೊಳೆಗಾಲಕ್ಕೆ ನೂರ ಅರವತ್ತು ನೂರ ಎಂಬತ್ತು ಆದ್ರೆ ನೀವು ಊರ್ಗೆ ತಲ್ಪಬುದಲ್ಲ ನೂರ ಅರವತ್ತು ರ
ಹೌದ ಹೌದು ಮುಮ್ದೆ ಸರಿ ಬಿ
ಹ್ಮ
ಈ ಬ್ಯಾಲೆನ್ಸ್ ಹೊ ದಲ್ಲಿ ಸಮಸ್ಯೆ ಪಡಿಸಕೊಳ್ಳಿ
ಹಾ ಸಮೋಸೆ ಎಲ್ಲಾ ಬೆಡಸ ಇಲ್ಲಿ ಯಾಕಂದ್ರೆ ನಿಮಗೆ ಗೊತ್ತ ಸ ನಾವು ಲಾಸ್ಟ್ ಟೈಮ್ ಹಿ ಹೋಗಿದಾಗ ಒಂಥರ ಕಜಗಾ ಬಜ ಎಲ್ಲ ಹಮಲ್ ಪಾನ್ ಮಸಾಲ ಕೇಸರಿ ಹ
ಮ ಅಲೋ
ಯ ನಿಮಗೆ ಡಿಸರ್ಬನ್ಸ್ ಮಾಡ್ತ ನಿಮಗೆ ಯಾರು
ಸರಿಾಗ ಯಾರು ಗೊತ್ತಿಲ್ಲ ಹ್ಮ್ಮ ಡಿಸ್ಟರ್ಬನ್ಸ್ ಮಾಡ್ತ
ಹಾ ಸ ಸರ್ ಮತ್ತೆ ಮತ್ತೆ ನೀವುಗ ಇದರ ಅಲ್ಲಿಂದಾನೇ
ಎಲ್ಲೇನು
ಪರಿಮಳ ಪ್ರಸಾದ ಮತ್ತೆ ನೇನ್ ತಗೊಂಡೊಂಡ್ರಿ ಸರ್ ಪ್ರಸಾದ
ಷ್ಟತ ಹೌ ಇವಾಗ ಮೈಸೂರಲ್ಲಿ ಟೈಮ್ ಇದ್ರೆ ಸ್ವಲ್ಪ ಮನೆಗ್ ಬಾಲಹಣ್ಣಿ
ಹಾ ಸರ್ ನಮ್ಮ ಸರ್ ನಮ್ಮ್ ಸಂಪ್ರದಾಯ ಪ್ರಕಾರ ಲಡ್ಡು ಮತ್ತೆ ದ್ವಾರಾ ಮತ್ತೆ ಪರಿೀ ತ ಹಲಸ
ಹಾ ಸರ್ ಮೈಸೂರಲ್ಲಿ ಒಳಗಡೆ ಹೋಗೋತಿ ಸರ್
ಅಮ್ಮನ್ಣ ಎಲ್ಲ ಕೊಂಡೋಗ್ಬಸಫೂಡ್
ಹ್ಮ ಹ್ಮ
ಮತ್ತೆನ ಮಾಯ ಚ ಮಕ್ಳು ಇದ್ರೆ ಏನಾರು ಹಾತ್ತ ತಕ ಬ
ನಾವೆಲ್ಲಾ ನಮ್ಮ್ ಮನೆ ದೇವ್ರ ಕಟ್ಟಲ ಸ
ಹೌದೌದು ಸರ್ ರಾಯರ್ದು ಫೋಟೋ ತಗೊಂಡ್ರ
ಹ್ಮ ನ ಅ್ದೇಶ
ಅೇನು
ನೀ ತಗೊಂಡ ನೀ ತಗೊಂಡ್ರಿ
ಇಲ್ಲ ನಾ್ ಲಾಸ್ಟ್ ಟೈಮ್ ನವು ಲಾ ್ ಬರ್ಬೇಕ್ರೆ ಮ ಆ ನೈ ನಾವ್ ಸ್ನೇಹಿತರೆ ಎಲ್ಲ ಕರ್ ಹೋಗಿದ
ಹ ಬಣಾಮ ಪ್ರಣಾಮ ಹೋಗಿ ಸರ್ ವೇಸ್
ಆರ ಮಾಡ ಭಲ ಬ
ಹರಿಯಾಣೆ ಅ ಹ
ಹ ನೀವು ಸರ್
ಹ ನಾವ್ ಅದಕ್ಕನ್ನ ಮಣ್ಣವ್ ತಂದಿರ ಮ ಇದಾಗ ಮನಗ ಒಂದು
ಹ ಹೌದಾಸ ಏನ್ ಮಾಡಕಲ್ಲಂದ್ರ ಓಡಾಡೋದುಸ ಅ ಸಿಗ್ನಲ್ಲ
ಹ್ಮ ಹ್ಮ್ ಹ್ಮ್ ನ
ಹ